ಹಾ ಕೇಳಿಸ್ತಿದ್ದೆ ನಿಮ್ಗ್ ಕೇಳಿಸ್ತ್
ಹಾ ಕೇಳ್ಸ್ತೀದೆ ಏನ್ ಮಾಡ್
ಏನ್ ಮಾಡ್ತಾ ಇದ್ರಿ
ನಾನು ಈ ತಾನೇ ಊಟ ಮಾಡ್ಕೊಂಡ್ ಬಂದೆ ಊಟಾ ಕೇಳಿಸಿದೆ ಅಲ್ವಾ ನಾನು ಮಾತಾಡ್ತಿರೋದು ನಿಮ್ಗೆ ಹಿ ತಾನೆ ಊಟ ಮಾಡ್ಕೊಂಡ್ ಬಂದೆ ಬಂದ ಬೀ ಅದೇ ಏನಾದ್ರೂ ಒಂದು ಸಿನಿಮಾ ನೋಡೋಣ ಅಂತ ಹುಡ್ಕೊತಾ ಇದೆ
ಹೌದಾ ಏನ್ ತಿಂದ್ರಿ ಊಟಕ್ಕೆ ಮಧ್ಯಾಹ್ನ
ಬಂದಿ ಅನ್ನ ಸಾರ್ ಬೇಳೆ ಸಾರ್ ಗೊತ್ತಾ ಮೂಲಂಗಿ ಬೆಳೆ ಸಾರು ಮಾಡಿದ್ದರು ಹೌದಾ ಆ ಮೂಲಂಗಿ ಬೆಳೆ ಸಾರು ಮಾಡಿದ್ರು ಅದಕ್ಕೆ ಇದು ಸಂಡ್ಗೆ ಹಾಕೊಂಡಿದ್ದೆ ಚೆನ್ನಾಗಿರತ್ತ ಅಲ್ವಾ ಸಂಡ್ಗೆ ಶುಂಕಿ ಗೊತ್ತಲ್ಲಾ ನಿಮ್ಗೆ ಕೂಡ
ಹಾ ಗೊತ್ತು ಗೊತ್ತು
ಅದೇ ಚಕ್ಲಿ ಮತ್ತೆ ಏನು ಹಪ್ಳಾ ಮನೇಲ್ಲೇ ಹಾಕಿರ್ತಾರಲ್ಲಾ ಹೊರಗಡೆದಲ್ಲ ನಮ್ಮ ಮನೆ ಹ್ಮ ಗೊತ್ತಲ್ಲ ಹಾ ಹಾ ಅದನ್ನ ಹಾಕೊಂಡಿದ್ದೆ ಹಾಕೊಂಡು ತಿಂದು ಕುತ್ಕೊಂಡಿದೀನಿ ಪಾತ್ರೆಗಳು ತುಂಬಾ ಇದೆ ನನ್ಗೆ ಮನ್ಸೇ ಬರ್ತಾ ಇಲ್ಲ ಅಷ್ಟು ಪಾತ್ ನೋಡಿ
ಅಯ್ಯೋ ಪತ್ರೆ ತೊಳಿಯೋದ ದೊಡ್ಡ ಕೆಲಸ ಅಲ್ ಲ್ವಾ ನಂಗಂದುಪ್ಪಾತ್ ತೊಳಿಬೇಕಂದ್ರೇನನೆ ಆಗಲ್ಲ ಪಾತ್ರೆ ತೊಳಿಯೋದು ಬಟ್ಟೆ ಒಗೆಯೋದು ಅಂದ್ರೆ ಅಳು ಬರ್ತಾ ಇರುತ್ತೆ ಸೈಡಲ್ಲಿ
ನಂಗೆ ಅಳು ಅಂತ ಅಲ್ಲ ಅಯ್ಯವು ನಾನ ಒಬ್ಲೆ ಮಾಡಬೇಕಲ್ಲ ಅಂತ ಅಷ್ಟೆ
ಯಾಕ ನಿಮ್ ಅಕ್ಕ ಇದಾರಲ್ವಾ ಅವರು ಮಾಡಲ್ಲ
ಅವರು ಮಾಡ್ತಾರೆ ಅವ್ರಿಗೆ ಹುಷಾರಿಲ್ಲ ಇವಾಗ ಮಳೆಯಲೆಲ್ಲ ನೆನ್ಕೊ ಬಂದ್ಬಿಡಿದ್ದಾರೆ ತುಂಬಾ ಹುಷಾರಿಲ್ಲ ಅವದಿಕ್ಕೆ ಅವರಕೈಯಲ್ ತೋಳ್ಸೋದು ಬೇಡ ಅಂತ ಅಷ್ಟೆ
ಓ ಬೇಡ ಬಿಡಿ ಹುಷರಿಲ್ಲ ಲ್ಲ ಕೆಲ್ಸ ಮಾಡ್ಸಕ್ ಹೋಗ್ಬಾರದು ಹೋಗ್ಲಿ ಪರವಾಗಿಲ್ಲ ನೀವೇ ಮಾಡಿ ಇವಾಗ ಅವ್ರು ಹುಷಾರಾದ್ಮೇಲೆ ಅವ್ರು ಮಾಡ್ತಾರೆ
ನನಗೆ ಅದೊಂದು ಬರೆ ಚಿಂತೆ
ಎಲ್ಲೂ ಹೊರಗಡೆ ಹೋಗಿಲ್ಲ
ಇಲ್ಲ ಇಲ್ಲ ನೀವು ಅದ್ ನೀವ ಎನ್ ತಿಂದ್ರಿ ನೀವೇನ್ ಊಟ ಮಾಡುದ್ರಿ ಇವತ್ತು
ನಮ್ಮ ಮನೇಲೂ ಮೂಲಂಗಿ ಬೇಳೆ ಸಾಂಬಾರ
ನಮ್ಮ ಮನೇಲಿ ಕಡಿಮೆ ಆಗಿ ಎತ್ಕೊಂಡ್ ಹೋಗ್ಬಿಟ್ಟಿದ್ರ ನೀ ನಾವು ಇಷ್ಟೇ ಇಷ್ಟ ಐತೆ ಸಾಂಬಾರ್ ಅಂತ ಅನ್ಕೊತಾ ಇರಿ
ಹೌದಾ ನಮ್ಮನಲೂ ಮೂಲಂಗಿ ತಂದಿ ಒನ್ ಟು ಒನ್ ವೀಕ್ ಆಗಿತ್ತ ಅನ್ಸತ್ತ ಅದೇ ಹಾಗೆ ಇಟ್ಬಿಟ್ಟಿದ್ರು ನಮ್ಮಮ್ಮ ಅದು ಬಿಟ್ರೆ ಹಾಳಾಗಬಿಡುತ್ತಲ್ವಾ ಹಾಗೆ ಮತ್ತೆ ರುಚಿ ಕೂಡ ಹೋಗ್ಬಿಡುತ್ತೆ ಬೆಳಿಗ್ಗೆ ಮೂಲಂಗಿ ಮೆತ್ತೆ ಸಾಂಬಾರ್ ಮಾಡಿದ್ರು ತಿಂದೆ ರೈಸ್ ಜೊತೆ ಇವಾಗ ಅದೇ ಬೆಳಿಗ್ಗೆ ರಾಗಿ ಅಂಬಲಿ ಕುಡ್ದಿದ್ದಿದೆ ಊಟ್ಟ ಬೆರೆ ಹಸಿತಾ ಇತತ್ತು ಅದಕ್ಕೆ ಇವಾಗ ಮೂಲಂಗಿಸ ಸಾಂಬಾರು ಮತ್ತೆ ರೈಸ್ ತಿಂದೆ ಯಾಕೋ ನನಗೆ ಮೊಟ್ಟೆ ಅನ್ನ ತಿನ್ಬೇಕನ್ನಿಸ್ತೈತೆ
ಹೌದಾ ಮತ್ ಸಾಯ ಸಂಜೆ ಮಾಡ್ಕೊಳ್ಳಿ ಒಂದ್ ಏಳು ಗಂಟೆ ಹಂಗೆ ನೀವು ಏಳು ಗಂಟೆೆಗೆ ಮಾಡ್ಕೊಂಡ್ರೆ ತಿನ್ನಾಕ ಎಂಟು ಗಂಟೆ ಆಗತ್ತಾನ
ಹೌದು ಅದಾಗಿಲ್ಲ ಅಂದ್ರೆ ಆಮ್ಲೆಟ್ ಇರುತ್ತೆ ಲ್ವಾ ಆ ಸಾಯಂಕಾಲ ಮಾಡ್ಕೊಳ್ಳಣ ಅನ್ಕೊಂಡಿದೀನಿ ಅಷ್ಟೇನೆ ಅದಾದ್ಮೇಲೆ ನನ್ನ ಸ್ನೇಹಿತ ಒಬ್ರು ಕಾಲ್ ಮಾಡಿದ್ರು ಹ ಆಮೇಲೆ ಲ್ಲೇ ಅವ್ರಗೆ ಸುಳ್ಳ ಹೇಳ್ಬಿಟ್ಟ ಇವತ್ತು
ನಂತ
ನಾನ್ ನನ್ ಸ್ನೇಿತೆ ಮನೆಗ್ ಹೋಗ್ತಾ ಇದ್ದೀನಿ ನನ್ ಕಾಲ್ ಮಾಡಕ ಆಗಲ್ಲ ನಾಳೆ ಮಾಡ್ತೀನಿ ಅಂತ
ಈ ಅಯ್ಯೋ ಯಾಕ ಹಂಗ ಮಾಡಿದ್ರಿ
ಕಾಲ್ ಮಾಡಿ ಕಾಲ್ ಮಾಡಿ ಯಾವಾಗನು ತಲೆ ತಿನ್ಂತಾ ಇರ್ತಾರಾ
ಕೆಮ್ಮಗ್ಬಿಟ್ಟಿದ್ಯಾ ನಿಮ್ಗೆ
ನಮ್ಮಾಗಿದೆ ಸ್ವಲ್ಪ ಸ್ವಲ್ಪ ಅದಕ್ಕೇನೆ ನಾನು ನೆನ್ನೆ ಹೇಳಿದ್ದೆ ಸುಮ್ನೆ ನನ್ಗೆ ನಾಳೆ ನನ್ ಸ್ನೇಹಿತೆ ಬಂದಿದ್ದಾಳೆ ನಾನು ಅವ್ರ ಮನೆಗ್ ಹೋಗ್ತಾ ಇದ್ದೀನಿ ಅಂತ ಅದಕ್ಕೆನೆವಾಗ ಕಾಲ್ ಮಾಡಿದ್ರು ಆವಾಗ ನಾನನ್ ನನ್ನ ಸ್ನೇಹಿತೆ ಬಂದಿದ್ದಾಳೆ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅನ್ಬಿಟ್ಟಾಗ ಅಂದ್ರೆ ಸಣನಾಗಿ ಕಾಲ್ ಕಟ್ ಮಾಡ್ಬಿಟ್ಟಿದೆೆ
ಹೌದಾ
ಅಕ ಕಾಲ್ ಮಾಡಿದಾಗ ಹಂಗೆ ಹೇಳಿ ಸರಿ ಸರಿ ಆಯ್ತು ಹೋಗಿ ಅಂತ ಹೇಳಿದ್ರು ಅಷ್ಟೇನೆ ಮತ್ತೆ ಇನ್ನೇನ್ ಸಮಾಚಾರ
ಏನಿಲ್ಲ ಸುಮ್ಮ್ನೆ ಮಾತಾಡ್
ಎಲ್ಲ ಆರಾಮೇ ಕುಶಲವೇ ಕ್ಷೇಮವೇ ಕೆ ನಾನ ಮೈಸೂರ್ ಹೋಗೋಣ ಅನ್ಕೊಂಡಿದೀನಿ
ಹೌದಾ ಯಾವಾಗ ಹೋಗ್ತಿದ್ದೀರಾ
ಹದು ಹ ಯಾವಾಗ ಅಂತ ಗೊತ್ತ ತ್ತಲ್ಲ ಹೋಗೋಣ ಅನ್ಕೊಂಡಿದೀನಿ ಮೈಸೂರು ತುಂಬಾ ಚೆನ್ನಾಗಿರೋ ಜಾಗ ನೀವ್ ನೋಡಿದೀರಾ ಯವತ್ತಾದ್ರೂ ಮೈಸೂರ್ನ
ಶಾಲೆಯಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಅಪ್ಪ ಯಾವಾಗ್ಲೂ ಅಕ್ಟೂಬರ್ ಟೈಮಲ್ ಕರ್ಕಣೋಗ
ಹೌದಾ ತುಂಬಾ ಚೆನ್ನಾಗಿದೆ ನೋಡಕ್ ಮೈಸೂರು ಮೈಸೂರಲ್ಲಿ ಅರಾಮನೆ ನೋಡಕೆ ಎರಡು
ಈಗ ಮೈಸೂರ್ ರೋಡ್ಲ್ಲಿ ಇದೊಂದು ಪಯಣ ಅಂತ ಒಂದು್ ಮಾಡಿದ ಾರೆ ಹೋಗಿದ್ದೀರಾ
ಹಾ ಅದೇನೆ ಒಂದು ಕಾರುಗಳನೆೆಲ್ಲ ಇಟ್ಟು ಬಿಿಟ್ಟು ಮಾಡಿದ್ದಾರೆ ಹ ನೋಡಿ
ತುಂಬಾ ಆಸೆ ಇದೆ ಯಾರು ಕರ್ಕೊಂಡ ಹೋಗೋ ಎಲ್ಲ ಬ
ಇರ್ಬೇಕು ಏನು ಮಾಡಕ್ಕಾಗಲ್ಲ ನಂದು ಅದೇನೆ ಅದಕ್ಕೇನೆ ನಾನನ್ನು ು ಆಮೇಲೆ ಮೈಸೂರಲ್ಲಿ ಹಮಾ ಗೋಪಾಲಸ್ವಾಮಿ ಬೆಟ್ಟ ಅಂತ
ಹ ಹ್ಮ ಹೌದು ಹ್ಮ ವೇಣುಗೋಪಾಲನ ವೀಣಾ ಗೋಪಾಲನಾ
ಹಿಮ ಗೋಪಾಲಸ್ವಾಮಿ ಬೆಟ್ಟನು ಇ ಮತ್ತೆ ವೇಣುಗೋಪಾಲ ಸ್ವಾಮಿ ಈ ಬೆಟ್ಟ ಮಂಡ್ಯದ ಹತ್ರ ಅದು ಬೆಟ್ಟ ಅಲ್ಲ ಅದೇ ನೀರ್ ಇರುತ್ತೆ ಸುತ್ತ ಮಧ್ಯ ದೇವಸ್ಥಾನ ಇರುತ್ತೆ ಅದು ವೇಣುಗೋಪಾಲ ಸ್ವಾಮಿ ಬಡ್ಡ ನಿಮ ಗೋಪಾಲಸ್ವಾಮಿ ಬಡ್ಡ ಅಂದ್ರೆ ಅದು ಫುಲ್ಲ ಅಂದ್ರೆ ಮಂಜು ಅಂತ ಫಾಗ್ ಆದ್ರ ತುಂಬಾ ಅಂದ್ರೆ ಹತ್ ಗಂಟೆ ಆದ್ರೂ ಅದೇ ತರ ರತ್ರರ ಇರುತ್ತೆ ಸೇಮ್ ಹಂಗೆ ಮೈಸೂರ್ ಇದು ಕಾಶ್ಮೀರ ತರ ಈ್ ಚಿಕ್ಕಮಂಗ್ಳೂರು ತರಾ ಚೆನ್ನಾಗಿರುತ್ತೆ
ಈ ಈ ಮಳೆಗಾಲದಲ್ಲೇ ಹೋಗ್ಬೇಕು ಅಂತ ಹೇಳಿ ಇಲ್ಲ ಅಂದ್ರೆ ಆತರ ಎಲ್ಲಾ ನೋಡೋದಕ್ಕೆ
ಹಾ ಯಾವಾಗೂ ಅಲ್ಲ ಅದೇ ತರ ಇರುತ್ತಂತೆ
ಹ್ ನಾನ ಯಾವತ್ತು ಕೇಳೇ ಇಲ್ಲ
ಹ ಇವಾಗೂ ಅದೇ ತರ ಇರತ್ತಂತೆ ಅದಕ್ಕೆ ನನ್ಗೂ ಅಲ್ ಹೋಗ್ಬೇಕು ಂತ ಆಸೆ ಆಗುದ ಆಮೇಲೆ ಮೈಸೂರಲ್ಲೂ ಕೂಡ ತುಂಬಾ ಚೆನ್ನಾಗಿರ ಇನ್ನ ಸ್ಥಳಗಳಿವೆ ಹಂದೆ ಝೂವು ಝೂ ಇದೆ ಅದಾದ್ಮೇಲೆ ಆ ಆಮೇಲೆ ಕೆ ಆರ್ ಎಸ್ ಡ್ಯಾಮ್ ಇದೆಲ್ಲ
ಇನ್ನೊಂದ್ಸರಿ
ಹ ಅದಂತೂ ನೈಟ್ ಹೊತ್ತು ಹೋದ್ರೆ ಎಷ್ಟು ಚಂದ ಚೆಾಗಿತ್ತ ಗೊತ್ತಾ ಹ ಲೈಟ್ ಎಲ್ಲ ಹಕ್ತಾರಂತೆ ನಾನ್ ಯಾವತ್ತು ಹೋಗ ನೋ
ನಾನನ್ ಹೋಗಿದ್ದೀನಿ ಒಂದ್ ಐದರ್ಸಲ್ಲಿ ಹೋಗಿದ್ದೀನಿ ಅಲ್ಲಿಗಂತೂ
ನಾು ಹೋಗೇ ಇಲ್ಲ ಅಂದ್ರೆ ಮೈಸೂರ್ಗ್ ಹೋಗಿದ್ದೀನಿ ಇವನ್ನೆಲ್ಲಾ ನೋಡಕ್ ಹೋಗಿಲ್ಲ
ತುಂಬಾ ಚೆನ್ನಾಗಿರತ್ತೆ ಅದೆಲ್ಲಾ ನಾವ್ ಚಿಕ್ಕ ಚಿಕ್ಕ ಮಕ್ಳ ಇರ್ಬೇಕು ಅಂದ್ರೆ ಒಂದು ಶಾಲೆಯಲ್ಲಿ ಓದ್ತಿರೋ ಮಕ್ಕಳಿ ಇರಬೇಕು ಆಗ ಅದೆಲ್ಲ ಚೆನ್ನಾಗಿ್ ಅನ್ಸುತ್ತೆ
ಹ್ಮ್
ಈಗ ನಾನೇ ಹೋಗ್ಬೇಕು ಯಾರಾದ್ೂ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಾನೇ ಬೇಡ ಬೇರೆ ಎಲ್ಲ ಹೋಗೋಣ ನಡಿದೆ ಅಂತನಿ ಆದ್ರೆ ಒಂದ್ ಸಾರಿ ಆದ್ರೂ ನೋಡೇ ನೋಡ್ಬೇಕು ಇಲ್ಲಿರ್ದೀವಿ ಅಂದ್ಮೇಲೆ ನೋಡ್ಲೇಬೇಕು ಅಲ್ವಾ ಬೇರೆ ಯಾವ್ದ ಯಾವ್ದೋ ದೇಶಗಳಲ್ಲಿ ಏನು ಅದಕ್ಕೆ ಚೆನ್ನಾಗೆ ಇರಲ್ಲ ಅಂತದಕ್ಕೆಲ್ಲ ದುಡ್ಡು ಕೊಟ್ಟ ಹೋಗ್ ಬರ್ತೀವಿ ಎಲ್ಲಾರೂ ಇಷ್ಟಪಟ್ಟ ತ ಅಂತ ನಮ್ ದೇಶದಲ್ಲಿ ಇರೋದು ಅದು ನಮ್ ನಾಡಲ್ಲಿ ಐತ ಲೋಗ ನೋಡ್ಕ ಮರ್ಬೇಕ
ನಾವು ಎಲ್ಲೆಲ್ಲೋ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಪ್ರವಾಸಕ್ಕೆ ಅಂತೀವಿ ಅದೇ ನಮ್ ಕರ್ನಾಟಕ ಪಕ್ಕದಲ್ಲಿ ತುಂಬಾ ಚೆನ್ನಾಗಿರೋ ಪ್ಲೇಸ್ಗಳೆಲ್ಲ ಇದೆ ಆ ಅದ ಮನ ಅಲ್ಲಿ ಎಲ್ಲಾ ತುಂಬಾ ಚೆನ್ನಿದ ಅಂತೆ
ಹ ಹೌದ ಹೌದು
ಮನಲಿ ಕಾಶ್ಮೀರು ಮನಾರು ಅಂತ ಈತರ ಜಾಗಗಳಿದೆಯಂತೆಲ್ಲ ಅಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತಂತೆ ನಾನು ಅಷ್ಟೆ ಕೇಳಿರೋದಷ್ಟೇ ಅ ಅಂದ್ರೆ ಅಷ್ಟು ದೂರ ಆದ್ರೂ ಹೋಗಕ್ಕ ಆಗಲ್ಲ ಅಲ್ಲ ಅಂದ್ರೆ ಇಲ್ಲಿ ಆದ್ರೂ ಹೋಗ್ ಬರೋಣ ಅಂತ ಅನ್ಕೊತಾ ಇದ್ದೆ
ಹೋಗ್ ಬನ್ನಿ ಹೋಗ್ಬನ್ನಿ ಚೆನ್ನಾಗಿರುತ್ತೆ ಯಾರಾದ್ರೂ ಸ್ನೇಹತ್ರೆ ನ್ನ ಕರ್ಕೊಂಡು ಹೋಗ್ತಿದ್ದೀರಾ ಹೆಿಂಗೆ
ಏ್ ಒಬ್ಬಳೇ ಹೋಗ್ಬಿಡೋಣ ಅಂತ
ಹೌದು
ಹಾ ಯಾರುನು ಆ ನನ್ ಸ್ನೇಹಿತರನ ಇಬ್್ರನ್ ಕರ್ಯೋಣ ಶನಿವಾರ ಭಾನುವಾರ ಹೆಂಗಿದ್ರು ನಮ್ಗೆ ರಜೆ ದಿನಲ್ವಾ ಅಂದ್ರೆ ದುಡ್ಡ ನಮ್ಗೆ ಸಮಸ್ಯೆ ಇದೆ ಅದನ್ನ ನೋಡ್ಕೊಂಡ್ ಹೋಗ್ಬೇಕು ಪ್ರೆಸಿಡೆಂಟ್
ಅಷ್ಟೆ ಎಲ್ಲಾರ ಮನೇಲ ಸಮಸ್ಯೆ ಇದ್ದೇ ಇರುತ್ತೆ ದುಡ್ಡ ಅ್ಮೇಲೆ ಎಲ್ಲಾರ್ಗು ಸಾಕಾಗೋಷ್ಟು ದುಡ್ಡು ಸಿಗಲ್ಲ
ಲ್ಲಾ ನಾವ್ ಹಿಂಗೇನೆ ಎಲ್ಲಾರನು ಮಾತಾಡ್ಕೊಂಡು ಅದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೇಳಿದ್ರೆ ಅಲ್ಲಿಗಾದ್ರೂ ಹೋಗ್ಬೇಕು
ನ ಒಬ್ಲು ಹೋಗಿದ್ದಲುಯ ಇತ್ತೀಚೆಗೆ ಒಂದು ತಿಂಗಳ ಮ ಆ ಬಸ್ಸಲ್ಲೇ ಹೋಗಿರೋದುವರು
ಆ ಅವ್ರ ಹತ್ರ ಎಂದ ಎಲ್ಲಿ ಹೋಗ್ ಹೆಂಗ್ ಬಸ್ ಇಳ್ಕೊಂಡ್ ಹೋಗ್ಬೇಕು ಅಂತ ತಿಳ್ಕೊಿ
ಅದಾಕೆ ತಿಳ್ಕೋತೀನಿ ಹ ನಾನ್ ತಿಳ್ಕೊಂಡ ಹೇಳ್ತೇನೆಿ ಬಿಡಿ ಆ ಅವಳು ಇಲ್ಲೇ ಇರ್ತಾಳೆ ನಮ್ಮ ಮನೆ ಹತ್ರನೇ ಅವಳು ಕೆಲ್ಸಿನ ಬಂದಾಗ ನಾನು ಕರೆ ಹಚ್ಚಿ ನೀವು ಹೋಗ್ಬೇಕು ಅಂತ ಕಕೊಂಡು ಒಂದ್ ಹದ್ನೈದ್ ದಿನದ ಮುಂಚೆನೆೇ ಹೇಳಿ ನಾನ್ ಕೇಳಿ ನೋಡ್ತೇನಿ
ಕೆ ಕೇಳಿ ಹೇಳಿ ಯಾಕಂದ್ರೆ ಬಸ್ ಎಲ್ಲಿ ಹೋಗ್ಬೇಕಂದ್ರೆ ಇವಾಗ ಹೆಂಗಿದ್ರು ಬಸ್ ಎಲ್ಲಾ ನಮಲ್ಲ ಉಚಿತ ಅವಾ ಬ ಕಾಸಾದ್ರು ಮಿಕ್ಕಿದ್ರೆ ಅಲ್ಲೆಲ್ಲಾ ಓಡಾಡ್ಕೊಂಡು ಓಡಾಡದ್ಮೇಲೆ ತಿನ್ಲೇಬೇಕು ಮತ್ತೆ ಆಮೇಲೆ ಇವಾಗ ಏನಾದ್ಹೋದಾಗ ಇಷ್ಟಪಟ್ಟ ನೋಡ್ತವಂದ್ರರು ತಗೋಳಕಲ್ಲದುಡ್ಡರ ತರ ಇರ್ಬೇಕಲ್ವಾ
ನೆನಪಿನಿಗೆ ಎಲ್ಲರೂ ಒಂದತ್ತ ತರ ತಗೊಂಡೆ ತಗೊಂತೀವಿ ಅಂದಕೊಳ್ಳಿ ಹ್ಮ್
ಸೊ ಏನು ಜಾಸ್ತಿ ಇಲ್ಲ ಅಂದ್ರು ಒಂದೊಂದ್ ಸಾವಿರ ಇದ್ರುನು ಸಾಕ ಬಸ್ಸಲ್ಲಿ ಹೋಗೋದ ಹೋಗ ಇರೋದ್ರಿಂದ ಅದಕ್ಕೆ ನಾನು ಹಾಗೆ ಅನ್ಕೊತಾ ಇದ್ದೆ
ಓ ಬನ್ನಿ ನಾನು ಕೇಳ್ತೀನಿ ನಿಮ್ಮ ನೀವು ಕೇಳೋ ನೆಪದಲ್ಲಿ ನಾನು ಹೋಗಿ ಬಂದ್ಬಿಡ್ಬೋದು ನನ್ಗೂ ತಿಳಿದಿರುತ್ತೆ ನನ್ಗು ತುಂಬಾ ದಲ್ಸದ ನವು ಹೋಗ್ಬೇಕಂತ ಆಸೆ ಇದೆ ಯಾರನ್ನ ಕೇಳಿದ್ರು ಕರ್ಕೊಂಡು ಹೋಗೋದೇ ಇಲ್ಲ ಅಂತಾರಪ್ಪ
ಅಯ್ಯವಲ್ಲ ಅಮ್ಮನ ಕೇಳಿ ಕೇಳಿ ಎಲ್ಲ ಸಾಕಾಯ್ತ ಯಾರು ನಮ್ಮ ಅಣ್ಣ ನಮ್ಮ ಅ ಪ್ಪಾ ನಮ್ಮ ಅಮ್ಮಿ ಎಲ್ಲಾರು ನಿಂಗ್ ಮಾಡ ಕೆಲ್ಸ ಇಲ್ವಾ ಅಂತ ಬಯ
ಹ ಅದೇಏನ್ ಯಾವಾಗ್ಲೂ ಸತ್ಬೇಕೇ ಸತ್ಬೇಕೇಕ್ ಅಂತಯಾ ಅಂತ ಕೇಳ್ತಾರೆ ಅಲ್ಲ ನೀವು ಯಾವಾಗ್ಲೂ ಕೆಲ್ಸ ಮಾಡ್ಬೇಕು ಕೆಲ್ಸ ಮಾಡ್ಬೇಕನ್ನಲ್ವಾ ಹಂಗೆ ನಾವು ಸುತ್ಬೇಕಕ್ ಸತ್ಬೇಕ ಅಂತೀವಿ
ಹ ಅದು ನಲ್ಲು ಎಲ್ಲೂ ಹೋಗೋದೇ ಇಲ್ಲ ಅಂದಕೊಳ್ಳಿ ಹಂಗ್ ಬೇರೆ ಅಂತಾರ ಅದಕ್ಕೆನ್ನ ಸನ್ನ ಅದ ಹ್ಮ್ ನಿಜ ತುಂಬಾ ಬೇಜಾರ ಆಗ್ತರ್ತ್ಯ ಅವಾಗೋರಿಂಗ ಅಂತ ಇದ್ರೆ
ನಾವ್ ಯಾವ್ದಾದ್ರು ಇಷ್ಟ ಇದೆ ಅನ್ನೋದನ್ನ ಆರಾಮ ಆರಾಮ ಮತ್ತೆ ಇದು ಕೇಳಸಿಲ್ವಾ
ಕೇಳಿಸ್ತಿದೆ ಆ ಒಂದ್ ಎರಡ್ ನಿಮಿಷ ಮಾಡ್ದೆ ನಮ್ಮ ಅಣ್ಣ ಕಾಲ್ ಮಾಡ್ತಿದ್ದಾನೆ
ಹಾ ಸರಿ ಸರಿ